ಇಲ್ಲ ಅನ್ಕೊಂಡುೆಕ್ಷನ್ ಕಾಲ್ ಮಾಡ್ದ
ಏನಂತೆ
ಅವನ್ ಫ್ರೀ ಇದೆಯ ಅಂತ ಕಾಲ್ ಮಾಡಿದ ನನಗೆ
ಹ್ಮ್ ನೀ ಅವನ್ ಮಾಡಿದ್ದೀಾರ
ಇಲ್ಲ ನಾನು ಅವ್ನಿಗೆ ಮಾಡೇ ಇಲ್ಲ ನಾನ ಸಂಜೆ ಮಾಡಿದ್ದೆ ಹ್ಮ ಅವಾಗ ಹೇಳ್ತ ಅತದ ಇನ್ನುೊ ನಾನು ಇನ್ಗ್ ಒಂದ್ಸತಿ ಅಷ್ಟೇ ಮಾಡಕ ಆಗದು ಹ್ಮ್ ನಾಳೆ ನಾಳೆ ಮಾಡೋ
ಇನ್ನೇನು ಹೇಳ್ಬೇಕು ನಾನ ಮಾಡ್ತಾನದ್ರ
ಹ್ಮ ಹ ತಾತ ಸಿತನೆ
ಯಲ್ ಕಾಲಿ ಬ್ಯಾಕ್ ಲೀಟರ್ ಆಗ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಾನನ್ ಅವನ್ ಎಂತ ನಾನ್ ಮಾತಾಡ್ತಿದಿನ್ಕಲ್ಲಾ ಅಂತ ಹೇಳ್ತಾದೀನಿ ಹಾ ನ ನೋಡಂದ್ರೆ ನಿಂಂಗಗೆ ಮಾಡವನ ಸತಿಯ
ಅವನ್ ನೀವ ಅವನ್ ಹುರ್ಕತ ನೀ ಈಗ
ನಂದು ಲ ಲೋ ಮರ್ಯ ನನ್ ಲಾಸ್ಟ್ ಟೈಮ್ ಇದು ಟ್ರಿಪ್ಗೆ ಹೋಗಿದ್ವಲ್ಲಾ ಇಲ್ಲಿ ಕುರ್ಗಿಗೆ
ಹಾ
ಆಗೊಂದ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಆ ಗ್ರೂಪ್ ಇನ್ನುೂ ಹಂಗೆ ಐತೆ ಒಂದ ಏನು ಡಿಲೇಟ್ ಆಗಿಲ್ಲ ಅವ ಗ್ರೂಪ ಅಲ್ಲಿ ಏನೇನ್ ಕಳ್ಸಿದೀ ಮರಯ ಕಳ್ಸನಂಗ ಅದು
ಬಿಡವಾಗ್ಲಿ ನನ್ೋಣಂದಂಗಗೆ ನ ಇದಿದ್ದೆ ಹಿತತೈತೆ ನೀನ್ ಫೋನ್ ಮಾತಾಡ ಮಾತಾಡ್ತ ಕತೈ ಇದಷ್ಟ
ಹ್ಮ ಹ್ಮ ಹ ಅದ್ ನೀನ್ ನೋಡಿದ್ರ ನಗಾಡ್ ನಗಾಡ್ ಇಡ್ತಯ ಏನ್ ಸಕ್ಕತ್ಗ ಗೊತ್ತಾದ ಚಾಟ್ಸು
ಸಿಹಾಸನ್ ಪುರಿ ರೀಡರ್ಸು ಹಾಸನ್ಂತಾನೆ
ಹ್ಮ್ ಹ್ಮ್
ನೋಡಿದೀನಿ ಮೊನ್ನೆ ಹದಿನೇಳನೇ ತೀ ಹದಿನಲ್ನೇ ತಾರೀಕು ಇದು ಪ್ಲಾನ್ ಮಾಡೋವರಲ್ಲಾ ಟು ಸಿಕ್ಸ್ಟಿ ಕಿಲೋಮೀಟರ್ ಕೋಟೆ ಬೆಟ್ಟ ಮಡಿಕೇರಿ
ಹ್ಮ್
ಆ ರ ರಡ್ ಪ್ಲಾನ್ ಮಾಡ ಟ ಸಿಟಿ ಕಿಲೋಮೀಟರ್ ರೈಡ್ ಚೆಕ್ ಮಾಡ್ದ ಜಾಯ್ನ್ ಆಗೋರು ಮೊದ್ಲ ಮೆಸೇಜ್ ಹಾಕಿ ಅಂತ
ಹಾ ಹಾ
ಹಾ
ಹ್ಮ್ ಹ್ಮ ಹ್ಮ್ ಅದು ಹ್ಮ್ ಸೀಂಮಾಸನಪುರ ರೀಲ್ ಸ ಸಾಂಗಲ್ ಬರ
ರೀಲ್ಸ್ ರೀಲ್ಸ್ ಎಲ್ಲ ಹೇಳ್ತಾರೆ ಫೈವ್ ತರ್ಟಿಿಗೆ ಬಿರ್ತೀವಿ ನೈಟ್ಗೆಲ್ಲ ಕವರ್ ಮಾಡಿ ಬರ್ತೀವಿ
ಹ್ಮ್ ಹ್ಮ್ ಅದು ಒಂದೇ ದಿನದಲ್ಲಿಯ
ಹ
ಹ ಫಕಿಂಗ್ ಫಜೂ ನೋ ನಿನಗೆ ಒಂದು ವಿಡಿಯೋ ಕಳಿಸ್ತೀನ್ ನೋಡು ಒನ್ ಟೈಮ್ ಬುಡು ಹಿಡ್ಕ ಹ
ಏನ್ ಮಾಡ್ತಿದ್ಯಾ
ನಾನ್ ವಾಟ್ಸಪ್ ನೋಡ್ತಾ ಇದೆ
ಸ್ಪೀಕರ್ ಇಟ್ಟಿದಿಯಾ
ಇಲ್ಲ ಪ ಏರ್ಬಡ್ಸಾಕಿದ್ದೀನಿ
ಅದಕ್ಕೆ
ಹ್ಮ್
ಟೂ ಸೆಕಂಡ್ ಸ್ ವೀಡಲ್ಲ
ಹ್ಮ್ ಟೂ ಸೆಕೆಂಡ್ಸ್ ಬಿಡಿ ನಾನ್ ಬೇರೆದ್ ಕಳ್ಸ ಬಂದ್ ಕಂಡ ಹಾ ಹಣಾನ ಹ್ಮ ಕೂರ್ ಗ್ರೂಪ್ ಅಲ್ಲಿ ಇತ್ತು ಕೂರ್ ಗ್ರೂಪ ಅಲ್ಲಿ ಇನ್ನೊಂದೈತ ನಾನು ನಮ್ಮ್ ಫ್ರೆಂಡ್ ಒಂದು ನಾವ್ ಫ್ರೆಂಡ್ ಅಂದ್ರೆ ಹೆಂಗ ಅಂದ್ರೆ ನಮ ಜೂನಿಯರ್ ಕಣ ಅವನು ಸ್ಕೂಲ್ ಜೂನಿಯರ್ ಮಧ್ಯದಲ್ಲಿ ಇರೋವನು ಕೊನೆಯಲ್ಲಿರೋನು ಸಿ ಎ ಎಸ್ ನಮ್ಮ ಡಿಪ್ಲೊಮಾ ನನ್ ಅದು ಜುನಿಯರೆ ನನ್ ಜುನಿಯರೆ ಅವನುವಾ ಇನ್ನೊಂದು ವಿೀಡಿಯೋ ಕಳಿಸ್ತೀನಿ ಸ್ಪೀಕರ್ ಇಡ್ಬೇಡ
ಸ್ಪೀಕರ್ ವಯಸ
ಹ್ಮ ಅಂದ್ರ ನೋಡು ನ ಈ ನನ್ನ ಮಕ್ಳು ಇದ್ ಟ್ರಿಪ್ ಟ್ರಿಪ್ ಗ್ರೂಪ್ ಒಳಗಡೆ ಹಾಕಿದ್ರು ಜುನಿಯರೋ ಹ್ಮ್ ಆಮೇಲೆ ನಾ್ ಹೋದಾಗ ಏನಾಗಿದೆ ಕೊತ್ತಂಬರಿ ಅಲ್ಲಿ ಅಲ
ಏಳು ಹೇಳಏಳು
ನಾವು ಹೋದಾಗ ಅಲ್ಲಿ ಇದು ಏನಪ್ಪಾ ಊಟ ಕಂತ ಹೋಗಿದ್ವಿ ಮರ್ಯ
ಹ
ನಾನು ಹಣ ಕಡುಬು ಒಂದು ಪ್ಲೇಟ್ ಚಿಕನ್ನು ಅಲ್ಲ ಹಾಫ್ ಚಿಕನ್ನು ಆಮೇಲೆ ಒಂದು ಕುಷ್ಕ ಒಂದು ಬಿರಿಯಾನಿ ಹಂಗ ಹಂಗ ಹೇಳ್ತಿದ್ವಿ ಆಮೇಲೆ ಒಂಚೂು ಸುಮ್ಮನೆ ರೇಟ್ ಕೇಳಳಿದು ಅಣ ಖುಷಿಗೆ ಎಷ್ಟ ಅಣ ಅಂತ ನೂರೈವತ್ತು ರೂಪಾಯಿ ಅದ
ಹ
ಚಿಕನ್ನು ಮುನ್ನೂರೈಐವತ್ತು
ಹ್ಮ
ಕಡುಬು ಕಡುಬು ನೂರು ರೂಪಾಯಿ ಒಂದು ಪೀಸಿಗೆ ಅಣ್ಣ ಒಂದು ಹ್ ಹಣ ಒಂದು್ ಐದೈದು ನಿಮಿಷ ಚಾ ಈಗೋಗ ಹಿಂಗೋಗ್ ಪಕ್ಕದಲ್ಲಿ ಎಣ್ಣೆ ಹೊಡ್ಕೊಂಡ್ ನಿಂಗೆ ಬರ್ತೀವ ಅಂತೇಳಿ ಅಲ್ಲಿಂದ ಎದ್ ಬಿಟ್ಟಂಗ
ಎಲ್ಲಿ ಕುರ್ಗಲ್ಲ
ಹಾ ಹ ಕೊಡಗು ಕೊಡಗಲಿ ಕೊಡಗು ಅಂತಾರ ಮೆಡಿಕ್ಯಾರ ಮಡಿಕ್ಯಾರ ಸಾರಿ
ಮಡಿಕೇರಿ ಅದು
ಕರೆ ನ ಕೂರ್ ಕೂರ್ಗೆ ಇಲ್ಲ ಒಂಥರ ಕನ್ಫ್ಯೂಸಿಂಗ ಕಲ್ಲ ಅದು ಊರದ ಕೂರ್ಗೆಲ್ ಬರುತ್ತೆ ಹ್ಮ್
ಅರೆ ಕೂರ್ಗ್ ಇಷ್ಟ ನಂಗೆ
ನನಕ ಇಷ್ಟ ಅದನ್ನ ಎೆಂತು ಅ ಇದ್ರಲ್ಲಿ ಏನನ್ನೋ ಹಾಕೋರಪ್ಪ ಇದ್ರಲ್ಲಿ ಗ್ರೂಪಲ್ಲಿ ಅಂಡು ಶಂಡು ಬಾತಗಳು
ಅಲ್ಲೋ ಅಡಗೆ ಏನ್ ಮಾಡಿದ್ರ
ಅಡಿಗೆ ಟೊಮಟೊ ಚಟ್ನಿ ರೊಟ್ಟಿ ರೈಸ ಮತ್ತ ಅದ ಇಂಂತದ ಸೊಪ್ಪು ಉಪ್ಪನ್ ಚಟ್ನಿ ಅಪ್ಪ ಆ ಸೊಪ್ಪ ಹೆಸರು ಏನಳ್ಳಿ ಒ ನಿಮಿಷ ಸೊಪ್ಪ ಹೆಸರಿದು ಈಗ ಒಂದ ಎಲ್ಗ ಗೋಗ್ತೀರಾ
ಹಾ
ವಂದೆಲಗ ಸೊಪ್ಪು
ಹಾ ನಿಮ್ಮ ಮತ್ಗೆ ಮಾಡಿದ್ದೇ ನ
ನಮ್ಮಮ್ಮ ನಮ್ಮ ಅತ್ಕೇ ಬರುವ
ಹ
ಇಬರು ಸೇರ್ಕೊಂಡ್ ಮಾಡಿದ್ದು ಏನ್ಲ ಯಾರ್ಲ ಇದು ಪೇಸು ಯಾದ ಸ್ಕೂಲ್ ಪ್ಲೇಸು ಓ ಎಲಿಫೆಂಟ್ ಕ್ಯಾಂಪ್ ಐತ ಅಲ್ಲಿ
ಸದು
ಮ ಮಡಿಕೇರಿಯಲ್ಲಿ
ಇಲ್ಲ ಶಿವಮೊಗ್ಗದದು
ಏ್ ಮೆಡಿಕೇರೆ ಎಲ್ಲ ಯ್ತಂತ
ಹೌದಾ
ಮೆಡಿಕೇಲ್ಲ್ ಫೋರ್ಟ್ ಐತೆ
ಹ್ಮ ಫೋರ್ಟ್ಗೆ ಹೋಗಿದ್ದೀನಿ ಎಷ್ಟೋಂದೇನ್ ಚೆನ್ನಾಗಿಲ್ಲ ಫೋರ್ಟ ಅಲ್ಲಿ ನಾ್ ಏನಿಲ್ಲ ಫೋಟಲ್ಲಿ
ಜೊತೆ ಗೊತ್ತಾಯ್ತು ನಾವು ಹೋಗಿದ್ವಿ ಹೊರಗಂದ ನೋಡ್ಕೊಂಡ್ ಹಂಗಗೆ ಬಂದ್ವಿ ಏನಿಲ್ಲಲ್ಲ ಬಿಡು ಲೋಡ ಹದ್ರರು
ಫೋಟೋ ಹಿಡಿಬೋದಷ್ಟೇ ಫೋಟೋ ಶೂಟಿಗೆ ವ್ಯೂ ಪಾಯಿಂಟ್ಸ್ ಸಿಗಬೋದಷ್ಟೆ ಅಷ್ಟೇ ಏನುಿಲ್ಲಲ್ಲ ಫೋಟೋಲಿ ಅಂದ್ರೆ ಏನು ಚಾರ್ಜ್ ಏನ್ ಮಾಡಲ್ಲ ಹೋ ಫೋರ್ಟ್ ಎಲ್ಲ ಐತ್ ಕೇಳು ಸಿಟಿ ಸೆಂಟ್ರಲ್ ಐತೆ ಆ ಫೋರ್ಟ್
ಹ್ಮ್ ನಾನ್ ನೋಡಿದ್ವಿ ನೋಡ್ಕೊಂಡ ಹಂಗೆ ಸುಮ್ನೆ ವಾಪಸ್ ಬಂದ್ವಿ
ನಾವು ನಾವವುಷ್ಟ ದೂರ ಹೋಗಿದ್ವಲ್ಲ ಅಬಾಯ ಫಾಲ್ಸ್ ನೋಡ್ಕೊಂಡು ಹಿಂಗ ಬಂದಿ ಇದ್ ನೋಡ್ಕೊಂಡು ತಿನ್ನಿ ಮಾಡ್ಕೊಂಡು ಬೇರೆ ಕಡೆ ಹೊರಟಿದ್ದವು
ಹ ಹಾ ತಡಿಯದು ಅಭಿ ಕಳ ಅಬ್ಬಿ ಕಳಫಲ್ಸ್ ಕಲ ಹಂಕಲ ಉಂಕಣ ಅಬ್ಬಿಕೋಳಿ ಫಾಲ್ಸೋ
ಹ್ಮ್
ಅಬ್ಬಿಕೋಳಿ ಫಾಲ್ಸ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ನಿಮ್ಗೆ ಸಿಗುತ್ತೆ
ಏನು
ಅಬ್ಬಿಕೋಳಿ ಫಾಲ್ಸ್ ಇದು ಹೋಟೆಲ್
ಹ್ಮ್
ಅಬಿಕೋಲಿ ಫಾಲ್ಸ್ ಇಂದ
ಹ್ಮ ಆಯ್ತ್ ಬಿಡ್ಲಾ ಓದ ಓದೈತಿ ನೀಗೆ
ಅಬ್ಬಿ ಕೋಳಿ ಫಾಲ್ಸ್ ನಿಂಗ್ ಕಳಸ್ತೀನಿ ಹಂಗೆ ಇರು
ಧರ್ಮಸ್ಥಳಕೆ ಹೋಗವರ ಹೋಗ್ಲಿ
ಹೋಗಲಿ ಎಸೇತ ಹೋಗ್ತಿಯಲೆ
ಹ್ಮ
ಹಾ ನಿನ್ ಆಲ್ರೆಡಿ ಎರಡ್ ಸತಿ ಹೋಗಿದೀಯಪ್ಪಾ ನಾನೀಗ ಹೋಗಕ ಇಷ್ಟ ಆಗಲ್ಲ
ಅಂಗ ಮುಸಲ ಹೋಕ ಮತ್ತ ಯಾವತ್ತ್ ಬೆಜರಾಗಲ್ಲ
ಹ ಹಾ ನೀ ಬಿಡ್ರಪಾ
ಹಂಗದಲೋ ಒಂಥರ ಏನೋ ಒಂಥರ ಇಷ್ಟ ನಂಗೆ
ಹ್ಮ್ ಹ್ಮ್ ಮತ್ತ ಹೋಗಿ ಇನ್ನೊಂದ್ಸತಿ ನೋಡ್ಲ ಇದು ಅಬಿ ಅಬಿ ಫಾಲ್ಸು ಮತ್ತೆ ಅಬಿ ಮಟ್ಟ ಫಾಲ್ಸ್ ಅಂತ ಐತೆ ಇದು ಸಕ್ಕತಗೈತೆ ಈ ಅಬ್ಬಿ ಮಟ್ಟಿಫಾಲಸ್ ಹ್ಮ್ ಅಬ್ಬಿ ಮಟ್ಟಿಫಲ್ಸ್ ಸನ್ನಾಯತ ಹ ನಾವು ಹೋಗಕಕ್ಗ್ಲಿಲ್ಲ ನಮ್ಮ ಅಣ್ಣದಿಂದ ನಮ್ಮ ಅಣ್ಣ ಸತ್ತ ಕೆಲ್ಸ ಕೆಲ್ಸ ಕೆಲ್ಸ ಅಂತ
ಇ್ಣ ಕೆಲ್ಸಕ್ ಹೋಗ್ಬೇಕ್ ಕೆಲ್ಸಕ್ ಹೋಗಬೇಕಂತೇಳಿ ಹೋಗಸತ್ತ ಏನ್ ಮಾಡಣ ಬೇಕಾದಾರೆೆ ಅಬ್ಬಿ ಫಾಲ್ ಅಬಿ ಮಟ್ಟ ಫಾಲ್ಸ್ ಅಭಿಮಟ್ಟಿ ವ್ಯೂ್ ಪಾಯಿಂಟ್ ಅವೆಲ್ಲಾ ಹೋಗುವಾಗ್ಲೇ ನೋಡ್ಕೊಂಡ್ ಹೋಗಬಹುದು ಇನ್ನೊಂದಿನ ಉಳ್ಕೊಳಲ್ಲ ಅಂದ್ರೆ
ನಾನ್ ರೆಡಿ
ಹ್ಮ್ ನಾವ್ ರೆಡಿ ಇವನ್ ದರ್ಶನ್ ಒಬ್ನೇ ರೆಡಿ ಇಲ್ಲಾ
ಏ ಅವನೇನು ಒಪ್ಸಿಬೋದು ಬಿಡೋ
ಹ್ಮ ಅವನೇನ್ ಅನ್ಧಕೊಂಡವ್ನೆ ಯಾರು ಬರಲ್ಲ ಒಂದಿನ ಉಳ್ಕಳಲ್ಲ ಅಂದಕೊಂದವನೇ ನೋಡಿದ್ರೆ ಎಲ್ಲ ರೆಡಿ ರೆಡಿ ಅಂತವ್ರೆ
ಅಂದ್ರೆ ಇವರು ಯಾರು ಬರೋದಲ್ಲ
ಹ್ಮ್ ನೋಡಣಪ್ಪ ಅವನ ಬರ್ತಾನ ಬರಲ್ಲಂತ ಯದು
ಲೋ ಸುಳ್ಯ ಆಯ್ತಲ್ಲ ಸುಬ್ರಹ್ಮಣ್ಯ ಸುಳ್ಯ
ಏನ್ ಹೇಳು
ಏ ಇದು ರೀಲ್ಸ್ ಪ್ಲೇಸ್
ಹ್ಮ್ ಹ್ಮ್
ಹತ್ತ ಹತ್ರ ಸುಳ್ಯ ಅತ್ರ ಅಯ್ತೆ
ಹ್ಮ್ ಹ್ಮ್ ಹ್ಮ್ ನಂಗೇನ್ ಗೊತ್ತು
ಮಡಿಕೇರಿಯಿಂದ ಎಸ್ಟ್ ದೋರ ಅಯ್ತೆ
ಮಡಿಕೇರೆ ಏನ ಗೊತ್ತಿಲ್ಲಪ್ಪಾ
ಮಡಿಕೇರಿ ಎಲ್ಲ ಮಡಿಕೇರಿಲ್ಲ
ಯಾರಲದು
ಹ ನೋ ಅದ ಏನೊಂದು ಆದರ್ಶನೊಂದಕೆ
ಹ್ಮ ಹ್ಮ್ ಹ್ಮ ಇವಳೆನೋ ಕ್ಲೋಸ್ ಫ್ರೆಂಡಸೀಗೇನೋ ಳಿನ ಒಂದ್ ನಿಮಿಷ ಹಂಗಿರು ಮೈ ತುಮಸೆ ವೈಸ ಹೀ ಪ್ಯಾರ ಕತ ಹೂಂ ಜೈಸೆ ಕುಛ ಅಂಧೇರಿ ಚೀಜೊಸ ಪ್ಯಾರ ಅಕಿಯಾ ಚೈ ಸುಕ್ಕೆ ಈ ಏನಯ್ತು ಆಕಳೆ
ಯಾರು
ಹ್ಮ ಅರ್ಪಿತಾ
ಅಪ ಸುಮೇರ್ರ ಅವ ನೋಡದಂತ ಹೊ ಸಮೇ
ಹ
ಹಾಕರ್ತಾರೆ ನಮಗೆ ಹಾರ್ತಾರೆ ಅಂಗ ರಬ ಕಲ್ಲು ಬಿಕೋಳ ವಾಟರ್ಫಲ್ ಸ
ಅದು ಹಿಂದಿಲಿ ಹಾಕೊಳ್ಕಲ್ಲ
ಬಿಡ ನೂರ್ ಮೀಟ್ರ ಏ್ ನೂರ್ ಕಿಲೋಮೀಟರ್ ತ್ಲ
ಹ್ಮ ಇವನ್ ಯದ ಒಂದ ಕನ್ನ ನಮ್ಮ ಇವನು ಯಾರಪ್ಪ ನಮ ತೇಜ ಯಾದವ ಅಂದ ಕಲ್ಲ ಯಾದವ ಬೆಟ್ಟ ಅಂದ ನೂರ ತೊಂಬತ್ತೆಂಟು ಕಿಲೋ ಮೀಟರ್ ಇದ್ದಲ್ಲಿಂದ
ಇಲ್ಲಿಂದಂದು
ಇಲ್ಲಿಂದ ನೂರ ತೊಂಬತ್ತೆಂಟು ಯ ಅದ ರೆಸನ ಅಂದಾ ಕಣಲ ಯಾದುು ಮೈಸೂರಿಂದ ಈಚೆಗೆ ಐತೆ
ಹ್ಮ
ಮೈಸೂರ ನಿನ್ ವಾಯ್ಸ ಒಂತರ ಆವತ್ತತ ಆ ಬಿ ಬಿಹಾರ್ ಬಿಹಾರ್ ಇಲ್ಸ್ ಬಿ ಆರ್ ಇಲ್ಸ್ ಅಲ್ಲಿ ಕಣ್ಣಪ್ಪ ಹ ಬಿಳಿ ಬಿಳಿಗಿರಿ ರಂಗನ ಬಿಟ್ಟ ಹ ಅಲ್ಲಿಗ ಅಣ್ಣಪ್ಪ ಮತ್ತೇ ಪಂಚೆ ಹಳ್ಕೊಂಡ್ ಹೋಗಿದ್ದ ಅಂತ ಅಣ್ಣ ಅಲ್ಲಿಗೆ
ಅದು ಕೊಳೆಗಾಲ ಹತ್ರ ಇರೋದು ಹ್ಮ ಚೆನ್ನಐ್ತ ಚೆನ್ನ ಆಐ್ತ ಅಲೋ ಮಾದೇಶ್ವರ ಬಿಟ್ಟ ಹತ್ರನು
ನೀನ್ ಹೋಗಿದ್ದಯ
ಹ ಒಗ್ಯನಿಕಲ ಹ ಏನು ಕರೆಂಟ್ ಇಲ್ಲವಾ ಅ ಅಲ್ಲ ಬರಯ್ತಾ
ಹಾ
ಅಲ್ಲಿಂದ ಹತ್ರನ ಎಲ್ಲಾ
ಹಾ ಹ್ಮ ನನಿಗೇನಪ್ಪ ಗೊತ್ತು
ಅಲ್ಲಿಂದ ಮಾದೇಶ್ವರ ಬಿಟ್ಟ ಹತ್ರ
ಹ್ಮ
ಅದೇ ಶಿವಮೊಗ್ಗನ ಹತ್ರ ಅಲ್ಲಿಗ ಶಿವಮೊಗ್ಗ ಯಾವವು್ದೋ ಇದೈತಲ್ಲ ಯ ಹ
ಅ ಮೈಸೂರ್ ಮೈಸೂರಿಂದ ಆಚಿಕೆ ಕಾಣ ಇರೋದಲು
ಗೊತ್ತು ಚಾಮರಾಜನಗ ಬಿಟ್ಟಬೇಕು
ಹ್ಮ್ ಸರಿ ಸರಿ ಮಾಡಿ ತಡ ನ ಅಣ್ಣ ಬಂದ್ ಅನ್ಸುತ್ತೆ